ಯ ಕ ಹ ಎನ್ಂತಿದ್ದೀರಾ
ಹ ಹೇಳಿ
ಹ ಏನ್ ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಹೇಗಿದ್ದೀರಾ
ನಾವು ತುಂಬಾ ಚೆನ್ನಾಗಿದ್ದೀವಿ ನೀವ ಏನ್ ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ
ರಾ
ಸುಮ್ನೆ ಕೂತಿದ್ವಿ ನೀವು
ನಾವು ಸುಮ್ನೆ ಕೂಡ್ಕೊಂಡ ಎಲ್ಲಾರೂ ನೋಡ್ತ
ಎಲ್ಲರಿಗೂ ಯ ದ್ದೀರಾ ಏನಾದ್ರೂ ಇದ್ರೆ ಹೇಳಿ
ಬೇಜಾರಾಗ್ತಿದಯಲ್ಲ ಅದಕ್ಕೆನೋಡ್ತಿದೀನಿ
ನಿಮ್ಗೆ ಎಲ್ರೂ ಅಡ್ಗೆ ಮಾಡಕ್ ಬರುತ್ತಾ
ಇಲ್ಲ ನನ್ಗೆ ಏನು ಅಡ್ಗೆ ಮಾಡಕ್ ಬರೋದ ನಿಮ್ಗೆ ಏನಾದ್ರು ಮಾಡ ಏನಾದೂ ಕ ಗೊತ್ತ ಡಿ
ಆ ಒಂದ್ ನಿಮಿಷ ಈ ನನ್ಸ್ಕೊಂಡ್ ಇಡ್ರ್ತೀನಿ ಅಂದ್ರೆ ನಿಮ್ ನಿಮ್ ಜೀವನದಲ್ಲಿ ಯಾವ್ದಾದ್ ಘಟನೆಗಳು ನಡೆದಿದಾವ
ಅಂದ್ರೆ ಜೀವನದ ಘಟನೆ ಘಂಟೆನೆಗಳನ್ನೆಲ್ಲ ಹೇಳ್ಬಾರ್ದು
ಅಂದ್ರೆ ಕಹಿ ಘಟನೆ ಸಿಹಿ ಘಟನೆ
ಹ್ಮ್ ಹಾ ಸಿಹಿ ಘಟನೆ ಏನಂದ್ರೆ ಆ ನನ್ ಗೆಳತಿ ಒಬ್ಳಿದ್ಲು
ಹಾ
ಅಳ ಬಂದಿನ ಪ್ರವಾಸಕ್ಕೆ ಹೋಗಿ ಅವಾಗ ಅವಳು ಏನ್ ಮಾಡ್ತಿಲ್ಲ ಅಂದ್ರೆ ಅವಳಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ಹ ಆಯ್ತಾ ಅವಳಗ ನೃತ್ಯ ಅಂದ್ರೆ ತುಂಬಾ ತುಂಬಾ ಇಷ್ಟ ಆಯ್ತಾ ಅವಳ ನೃತ್ಯ ಮಾಡ್ತಿದ್ಲು ಬಸ್ ಒಳಗಡೆ ಹಾಡ್ ಹಾಕೊಂಡು ಅಳ್ಳದ ಬರುತ್ತೆಲ್ಲ ಹಾಗೆ ಹಳೇದಿದ್ದ ಬಂದೈ ತೇ ಹಾ ಅ ಅಂದ್ರೆ ಚಾಲಕರು ಇರ್ತಾರಲ್ಲ ಅವ್ರು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ
ಹ್ಮ
ಇವಳು ಏನ್ ಮಾಡ್ಬಿಟ್ಟಿದ್ದಾಳೆ ಅಂದ್ರೆ ಅಂದ್ರೆ ನೃತ್ಯ ಮಾಡ್ತಿದ್ಲಲ್ಲಾ ಮೈನ್ಲ್ ಪ್ರಜ್ಞೆ ಇಲ್ದಂಗೆ
ಹ್ಮ್ ಕರೆಕ್ಟ ಆಗಿ ಹೇಳಿ
ಹೋಗಿ ಕಂಡೆಕ್ಟರ್ ಸರಿಗ್ ಬಿದ್ದಬಿಟ್ಟಿದ್ದಳೆ ಕಂಡೆಕ್ಟರ್ ಏನ್ ಮಾಡಿ ಕಂಡಕ್ಟರ್ ಏನ್ ಮಾಡ ಅಂದ್ರೆ ನನ್ಮೇಲೆ ಬೀಳೋಸ್ಟ್ ಸ್ಟ ದೈರ್ಯ ಏನಮ್ಮ ಅಂತ ಒಂದ್ ಹೊಡೆದ್ಬಿಟ್ಟು ಮತ್ತೆ ಆಚೆ ಕಳಿಸಸ್ಬಿಟ್ರು
ಅಯ್ಯೋ ಅಪ್ಪಿ ತಪ್ಪಿ ಬಿದ್ದಲ್ಲಾ ಏನ್ ಬೇಕು ಬೇಕು ಕೊಂದರರು ಬೀಳಿತಾರಾ
ಅಲ್ಲ ಅಷ್ಟು ಮೈ ಮೈನಲ್ ಪ್ರಜ್ಞೆ ಇಲ್ದಿರೋತಾರೆ ಯಾರಾದ್ರೂ ನೃತ್ಯ ಮಾಡ್ತಾರ ಹೊರ್ಗಡೆ ಹೋದಾಗ
ಅದು ನಿಜಾನೇ
ಹ್ಮ
ಹ್ಮ್
ಮತ್ತೆ ಏನ್ ಸಮಾಚಾರ ಅಂದ್ರೆ ನೀವೆಲ್ಲ ಪ್ರವಾಸಕ್ ಹೋಗಿದ್ದ
ಇಲ್ಲ ಅಂದ್ರೆ ನಂಗೆ ಪ್ರವಾಸದ ಮೇಲೆ ಆಸೆ ಇಲ್ಲ ಈ ಕಥೆಗಳ ಮೇಲೆ ಆಸಕ್ತಿನ ನಿಮ್ಗ ಒಂದ್ ಕತೆ ಹೇಳಲ್ಲಾ ಹಾ
ಹ ಹೇಳಿ
ಒಂದನ್ನೊಂದು ಕಾಲದಲ್ಲಿ ಎತ್ತರವಾದ ಅಂದ್ರೆ ಎತ್ತರವಾದ ಮರವು ಒಂದಂದು ಮರದ ತುದಿಯಲ್ಲಿ ಒಂದು ಗಿಳಿ ಮರಿ ಕೂತಿತ್ತು
ಹಾ
ಒಂದು ಸುಂದರವಾದ ಹೆಣ್ಣು ಗಿಳ ತನ್ನ ಅವಳಿಗೆ ಅಂದ್ರೆ ಅವಳಿ ಜವಳಿ ಮಕ್ಕ ಮಕ್ಕಳೊಂದಿಗೆ ವಾಸಿಸುತ್ತಿತ್ತು ಒಮ್ಮೆ ತಾಯಿಯ ಬಳಿ ಆಹಾರವನ್ನು ಹುಡುಕಿ ಕೊಂಡು ಆಚೆ ಹೋಗಿತ್ತುತ್ತು
ಹ ಇಲ್ಲಿ ನಿಮ್ಗೆ ಎಲ್ಲಿ ಇದೆ ಆ ಕಡೆ ಬರ್ತದೆ
ಹೇಳನು ಏನು
ಕೇಳಕಲ್ಲ
ಕೇಳತಿಲ್ಲ ಜೋರಾಗ ಹೇಳಿ
ಹಾ ಇವಾಗ ಕೇಳಿಸ್ತಿದೆ ಹೇಳಿ ಕೇಳಿಸತಿರ್ಲಿಲ್ಲ
ಹ ಅದು ಒಂದು ಒಂದನ್ನೊಂದು್ ಕಾಲದಲ್ಲಿ ಎತ್ತರವಾದ ಮರ ಒ ಮರ ತುದಿಯಲ್ಲಿ ಒಂದು ಗಿಳಿ ಮರಿ ಗೂಡ್ ಕಟ್ಕೊಂಡಿರುತ್ತೆ
ಹಾ
ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಜವಳಿ ಮಕ್ಕಳೊಂದಿಗೆ ತುಂಬಾ ಆರಾಮಾಗಿ ವಾಸಿಸುತ್ತಿರುತ್ತದೆ ಒಮ್ಮೆ ತಾಯ ಬಳಿ ಆಹಾರ ಉಳ್ಕೊಂಡು ಹಾಚೆ ಹೋಗಿ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ತ್ತರಬ ಮರಾತ್ ಮರಾತ್ ತ್ತ ಗಿಳಿ ಗಿಳಿಯನ್ನು ಹ ತೆಗೆು ಕೊಂಡು ಹೋದ ಅವನು ತನ್ನ ಚೀಲದೊ ಚೀಲದೊಳಗಡೆ ಹಾಕಿತ್ತು ಕೊಂಡ್ ಹಾಕಿಕೊಳ್ಳುವಾಗ ಒಂದು ಗಿಳಿ ಮರಿ ತಪ್ಪಿಸಿಕೊಂಡಿದ್ದ ತ
ಹ
ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಹೋಗುತ್ತಿದ್ದ ಆಹ ಸಾಧು ಸಾಧು ಹಬ್ಬ ಗಿಳಿ ಹೇಗೆ ತಪ್ಪಿಸಿಕೊಂಡದ್ದು ನೋಡಿ ನೋಡಿ ತನ್ನ ಆಶ್ರಮಿ ತೆಗೆದುಕೊಂಡು ಹೋದ ಹೀಗೆ ಒಂದು ಗಿಳಿಮರಿ ಬೆೆ ಹೊಟ್ಟೆಗಾರನ ಹತ್ತಿರ ಮತ್ತೊಂದು ಗಿಳಿ ಅ ಏನಪ್ಪಾ ಸಧು ಹತ್ತಿರ ಬೆಳೆದವು ಅಷ್ಟೆ ಆದ್ರ ತಾಯಿಯಿಂದ ದೂರವಾಗಿ ಬೆಳೆದವು ಅಷ್ಟೆ
ಹಾ ಹ್ಮ ಮತ್ತೆ ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ
ಹ್ಮ್ ಬರುತ್ತೆ
ಏನೇನ್ ಅಡ್ಗೆ ಮಾಡ್ತೀರಾ
ನಾನ್ ತುಂಬಾ ಚೆನ್ನಾಗಿ ಮುದ್ದೆ ಮಾಡ್ತೀನಿ ಅದು ಗಂಟ ಇಲ್ದಂಗ ಮುದ್ದೆ ಮಾಡ್ತೀನಿ ಗಂಟಿ ಇಲ್ದಂಗ್ ಮುದ್ದೆ ಮಾಡಕ್ ಬರುತ್ತಾ
ಎಲ್ಲ ನಮ್ಗೆ ಅಡ್ಗೆನೇ ಮಾಡಕ್ ಬರಲ್ಲ
ಕಲ್ತ ಬೇಕಲ್ವಾ ಅದ್ ಜೀವನದ ಪಾಠ
ಪಾಠನೆ ಬಟ್ ಠ ಅಂದ್ರೆ ತುಂಬಾ ಯಾರು ಅಡಿಗೆ ಮಾಡ್ತಾರೆ ಯಾರು ಅಂತ
ಹ್ಮ್
ಮತ್ತೆ ನಿಮ್ಗ ಇನ್ನೇಏನೇನ್ ಮಾಡಕ್ ಬರುತ್ತೆ ನಿಮ್ಗೆ ಯಾವ್ದಾದ್ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಗೊತ್ತಾ ನಿಮ್ಗೆ
ಹಾ ಗೊತ್ತು ಗೊತ್ತು ನಮ್ಮರು ಸ ಇಲ್ಲೇ ರೋದದು ಅಂದ್ರೆ ನಮ್ಮೂರ ಹತ್ರನು ಚಿಕ್ಕದಾಗಿ ಒಂದ್ ಅಣ್ಣಪು ಪುಶ್ವ ದೇವನೇ ದೊಡದು ಗೊತ್ತತ್ತು ದೊಡ್ಡದಲ್ಲಿರೋದು ಗೊತ್ತಾ ದೊಡ್ಡ್ದದಲ್ಲಿರೋದು ಗೊತ್ತಾ
ಹ ಅದ ನ್ ನಮ್ ಫ್ರೆಂಡ್ ಒಬ್ಳು ಹೋಗಿದ್ಲು
ಹಾ
ನನ್ ಗೆಲ್ತೆ ಒಬ್ಬಳು ಹೋಗಿದ್ಲು ಅವಾಗ ಹೇಳುದಷ್ಟ ನಾವ್ ಈ ತರ ಹೋಗಿದ್ವಿ ಅಲ್ಲಿ ಸುಮಾರು ಜನ ಭಕ್ತರು ಬಂದಿರ್ತಾರಂತೆ ಅವ್ರಿಗೆಲ್ಲಾ ಊಟ ಕೊಡ್ತಾರಂತೆ ಆ ದೇವಸ್ಥಾನದಲ್ಲಿ ಗೊತ್ತಾ
ಹ್ಮ್
ಎಷ್ಟು ಜನ ಭಕ್ತಾದಿಗಳು ಹೋಗಿರ್ತಾರ ಅಷ್ಟು ಜನಕು ಊಟ ಕೊಡ್ತಾರಂತೆ
ಹಾ ಅಂದ್ರೆ ಅನ್ನಪೂರ್ಣೇಶ್ವರಿ ರಿ ಅನ್ನ ಹಗ್ದಲ್ಲ ಇರ್ತಾರ ದೇವರು
ಹ ಹೌದು ಅದಕ್ಕೋಸ್ಕರ ನೀವ್ ಯಾವಾಗೂ ಹೋಗಿಲ್ವಾ ನಿಮ್ ಮನೆ ಹತ್ರ ದೇವಸ್ಥಾನ ಇದೆ ಅಂದ್ರಿ
ಹ್ಮ ಹದ ದಿನ ಹೋಗ್ತಾ ಇರ್ತೀವ ದೇವಸ್ಥಾನಕ್ಕೆ
ಹಾ
ಹ್ಮ್
ಹಲೋ
ಹ್ಮ್ ಹಾ ಹಲೋ ಕೇಳಿಸ್ತಾ ಇ್ದದೆ ಹೇಳಿ ಹೇಳಿ ಕೇಳಿಸ್ತಾ ಇದೆ
ಅದ ಕೇಳಿಸಿದ್ಯಾ
ಹಾ ಕೇಳಿಸ್ತಿದೆ ಹೇಳಿ
ಹಲೋ
ಹಾ ಕೇಳಿಸ್ತಾ ಇದ್ದೆ ಹೇಳಿ
ಹಾ ಮತ್ತೆ ಅದೇ ಹೋಗಿದ್ರ ನೀವೆ ಎಲ್ಲಾದ್ರೂ ಹೋಗಿಲ್ಲ
ನಾ ತಿರುಪತಿಗ್ ಹೋಗಿದ್ದೀನಿ ನಿಮ್ಗ್ ಗೊತ್ತಾ ತಿರುಪತಿಲಿ ಅಲ್ಲಿ ಭಕ್ತಾದಿಗಳಿಗೆ ಎಷ್ಟು ಅಂದ್ರೆ ಎಷ್ಟು ಸೌಲಭ್ಯಗಳ ಇದೆ ಅಂದ್ರೆ ಅಂದ್ರೆ ಯಾರನ್ನು ಹಸ್ಕೊಂಡಿರೋದಕ್ ಬಿಡೋದಿಲ್ಲ ಎಲ್ಲಾ ಊಟ ಕೊಡ್ತಾರೆ ಹಾಲು ಅನ್ನ ಸಾಂಬಾರ್ ಎಲ್ಲಾ ಅ ಇನ್ನು ಮೆಟ್ಲಟ್ಕೊಂಡು ಬಂತು ಇನ್ನು ಫುಲ್ಲು ಸೌಲಭ್ಯಗಳಿದಾವೆ ಅಂದ್ರೆ ಅಂದ್ರೆ ಉಳ್ಕೊಳಕ್ ಜಾಗ ಆಗಿರ್ಬೋದು ಓಡಾಡಕ್ ಬಸ್ ಆಗಿರ್ಬೋದು ತಿನ್ನಕ್ ಊಟ ಆಗಿರ್ಬೋದು ಹ್ಮ್ ಎಲ್ಲ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಎಲ್ಲ ಹೋಗಿಲ್ವಾ ನೀವು ಪ್ರವಾಸಕ್ಕೆ
ಹ್ಮ್ ಹ್ಮ್ ಹ್ಮ್ ಪ್ರವಾಸಕ್ಕೆ ಯಾತಿ ಒಸ ಚಿಕ್ಕ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಚಿಕ್ಕ ವಯಸ್ಸಿನಲ್ಲಿ ಹೋಗಿದೆ ನೀವು ಕಟ್
ಹಾ ನಾವ್ ಹೋಗಿರ್ಲಿಲ್ಲಪ್ಪಾ ಸುಮಮ್ಮನೆ ಯಾಕೆ ಅಂತ
ಹ್ಮ ಅಂದ್ರೆ ಎಷ್ಟು ಆ ಕಾಸು ಖರ್ಚಾಗುತ್ತೆ
ಹಾ ಒಂದ್ ಐದ್ ಹತ್ತು ಸಾವಿರ ಖರ್ಚಾಗುತ್ತೆ
ಹೌದಾ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ ಬೆಳಿಗ್ಗೆ ಎ ಎ್ದ ತಕ್ಷಣ ಏನ್ ಮಾಡ್ತೀರಾ
ಬೆಳಗ್ಗೆ ಎದ್ದಿದ ತಕ್ಷಣ ದೇವರು ನೋಡ್ತೀವಿ ಹ್ಮ
ನೋಡಿ ನೋಡಿ ಏನ್ ಮಾಡ್ತೀರಾ
ಏನು ಮಾಡುದಿಲ್ಲ ಅದೇ ಎದ್ದ ತಕ್ಷಣ ಊಟ ತಿಂತೀವಿ ಮಲ್ಕೋತೀವಿ
ಹ್ಮ್
ಹ್ಮ್ ಮತ್ತೆ ನೀವು ನೀವೇನ್ ಮಾಡ್ತೀರಾ
ನಾವು ಎ್ದ ತಕ್ಷಣ ರೆಡಿ ಆಕ್ಬಿಟ್ಟು ಶಾಲೆಗೆ ಹೋಗ್ತೀವಿ ಊಟ ತಿಂಡಿ ಆ ಅಮ್ಮ ಅವರೆಲ್ಲ ಊಟ ಅಡುಗೆ ತಿಂಡಿ ಮಾಡ್ ತಾರೆ ಮಾಡ್ತಾ ಇರ್ತಾರೆ
ಹ್ಮ್ ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ ಹೇಳ್ಬೇಕ್ ನೀವು ನಿಮ್ ಜೊತೆ ಮಾತಾಡಿದಿಂದ ತುಂಬಾ ಖುಷಿ ಆಯ್ತು
ಹಾ ಹೌದಾ
ಹ್ಮ್
ಹ್ಮ್ ಅದೇ ಸರಿ ಆಯ್ತು ಹ್ಮ
ಏನ್ ತಿಂಡಿ ತಿಂ